ಬಂತಣ್ಣ.
ಹಾ ಬಂತಮ್ಮ ಹೇ.
ಹ್ಮ್ ಇವಾಗಿಂದ ಕಾಲ್ ಟ್ರೈ ಮಾಡಿದ್ರೆ ಇವಾಗ ಬಂದದ ನಿಮಿಗೆ.
ಈಗ್ ಚಲೋ ಮಾಡ್ರೆನದು.
. ಹ್ಮ ಏನು ಟೈಮ್ ಅಂದ್ರೆ ಯಾರ್ ಯಾರು ಕಾಲ್ ಪೆಂಡಿಂಗ್ಸವ ಅವ್ರ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕಂತ.
ಹ್ಮ್ ಹ್ಮ್ ಯಾವವ ಮತ್ತೇನ ಮಳಿಯ ಒಂಟದಮ್ಮ ಗಿಡ.
ಹ್ಮ್ ನೀನ್ ತೋರ್ಸ್ಕೊ ಅವ್ರು ತೋರ್ಸ್ಕೊ ಬಂದ್ರಲ್ಲ ಏನಂದ್ರು ಡಾಕ್ಟ್ರ್.
ಅದೇ ಏನುಲ್ಲ ನಾರ್ಮಲ್ಲದ ಏನುಲ್ಲಂತ್ತೇಳಿದ್ರಮ್ಮ.
ಹ್ಮ್ ಮತ್ತ ಸ್ಕ್ಯಾನಿಂಗ್ ಅದು ಮಾಡ್ಸಿದ್ರೆನಣ.
ಇಲ್ಲ ಸ್ಕ್ಯಾನಿಂಗ್ ಏನ್ ಮಾಡ್ಸಿದ ಹೋದ್ರು ಒಂದ್ ಹತ್ ನಿಮ್ಷಷ್ಟೆ ಒಳಗೋದ್ರು.
ಹ್ಮ್.
ಒಳಗೋಗಿ ಇದು ಹೊರಗ್ ಬಂದ್ರು ಏನಯ್ತ್ ಅಂತ್ ಕೇಳಿದೆ ಏನ್ ನಾರಮಲ್ ಆದಂತೇಳ ಅಂತ್ ಹೇಳಿದ್ರು ಈ ಮೇಡಮಿಂಗಯಾರಂತ್ ಹೇಳಂತ್ ತೆಲ್ನಲ. ಅದೇ ಹೇಳ್ದ ಅವ್ರೇನಂದ್ರ ಹೇ ಅದೇನೂಲ್ಲಾ ಅವ್ರ್ ಹಂಗೆಳ್ತಿರ್ತಾರೆ ತಲಿ ಕೆಡಿಸ್ ಕೋಬೇಡ್ರಿ ಏನಾಗಲ ಆರಾಮದಳ ಆರಾಮ ಕೋಸು ಏನಿಲ್ಲ ಸುಮ್ ತಾಳಿಕೆಡ್ಸಕೊಬೇಡ್ರಿ ಅಂತ್ ಹೇಳಿದ್ರಮ್ಮ ಅಷ್ಟೆ.
ಹ್ಮ್ ಅಣ್ಣ ಮತ್ತೆ ಇಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಬೇಕಲಣ್ಣ. ಮತ್ತೆ ಇಗ್ಲಿ ಈ ರಿಪೋರ್ಟ್ದಾಗ ಅತರ ಬಂದವನು.
ಹ್ಮ್ ಅದೇ ರಿಪೋರ್ಟ್. ಹ್ಮ್ ಅದೇ ರಿಪೋರ್ಟ್ನೆ ತೋರುಸ್ತಿವಲಲ್ಲಿ. ಅದೇ ಹೇಳಿದ್ರು ಅವ್ರ್ನು ಏನಾಗಲ್ಲಮ್ಮ ಅಂತ ಹೇಳಿದ್ರು.
ಹ್ಮ್ಮ್. ಅದಿಕ್ಕೆ ಅಣ್ಣ ಒಂದೊಂದ್ಸರಿ ಗಾಬ್ರಿನೆ ಅತಲ್ ಸೆಕೆಂಡ್ ಆಪ್ಷನಿನು ಕೇಳ್ಬೆಕಾಗುತ್ತಾ.
ಹ್ಮ್ ಅದ್ರು ಸಲುವಾಗ್ ಮತ್ ಸುಮ್ನೆ ಯಾಕಮ್ಮ ಅಂತ್ ಹೋಗಿ ಒಂದ್ ಎರಡ್ ಮೂರ್ ಸಾವ್ರ್ ಕೈ ಬಿಟ್ವು.
ಹಂಗೆ ಅಣ್ಣ ಸುಮ್ನೆ ಆಸ್ಪತ್ರೆ ಅಂದ್ರೆ ಎದಿನೆ ಡಬ್ಬಂತಣ್ಣ.
ಹಾ ಆಸ್ಪತ್ರಿನ ಅದ್ ಏನ್ ಸುರಿಬಕು ರೊಕ್ಕ ರೊಕ್ಕ ಸುರುದ್ರೆ ಕೆಲ್ಸ.
ಹಂಗೆ ಅದ್ ನೋಡಣ ಸುಮ್ನೆ ಒಂದ್ ಜಸ್ಟ್ ಓಪಿಡಿ ಮಾಡ್ಸ ಅಂದ್ರೆ ಮುನ್ನೂರ್ ಮುನ್ನೂರ್ ಐನೂರ್ ಐನೂರ್ ತನ ಅದ.
ಅಲ್ಲಿ ಓಪಿಡ್ ಚೀಟಿ ಮುನ್ನೂರದ.
ಮುನ್ನೂರ್ ಯಾವ್ದಣ್ಣ.
ಹ್ಮ್ ಹೋಬಿಡ್ತಿದ್ದು ಮುನ್ನೂರದ ಮತ್ತೆ
ಅಲ್ಲಿ ಬರೇ ಕೊ ಹೋನ್ ಅದ್ ಹನ್ನೆರ್ಡ್ ಒಂದತ್ತನ ಕೂಡ್ಸಿರದ್ ಮೇಡಮ್ ಬರೋಕಗೆ ಏನ ಇದುಕ್ ಹೋಗಿದ್ಲೇನ ಅವು ಕೊಟ್ಟಿದ್ದು ಅಂತ
ಹ್ಮ್ ಎಷ್ಟಕ್ ಬಂದಾಳ್ ಹನ್ನೆರ್ಡುವರಿಗ್ ಬರ್ಲಿಲ್ಲೇನು?
ಹನ್ನೆರ್ಡುವರಿಗ್ ಬರ್ಲಿಲ ಒಂದುಕ್ ಬಂದ್ಲು ಒಂದ್ ಹತ್ತುಕ್ ಬಂದ್ಲು ಎಲ್ಲರಿ ನೋಡೊಟ್ಟಿಗೆ ಒಂದುವರಿನೇ ಆಯ್ತು. ಈಕಡಿ ನಾವ್ ಬಸ್ಸಿಗ್ ಬರೊಟ್ಟಿಗ್ ಎರ್ಡ್ ಗಂಟೆ ಈಕಡಿ ನಾವ್ ಊರಿಗ್ ಬರಟ್ ನಾಕ್ ಗಂಟ್ ಟೆ ಆತು ನಾಕ್ ಗಂಟೆಗ್ ನಾಕುವರಿಗ್ ಬಸ್ ಆಗಿರುತ್ ಇಲ್ಲ ಮೂರ್ನೇದ್ ನಮ್ದಿತ್ತು.
ಹ್ಮ್ ಅದ್ಕೆ ಜಲ್ದಿ ತೋರ್ಸ್ಕೊಂಡ್ ಬಂದಿರ
ಹ್ಮ್ ನಾಕ್ ಗಂಟೆೆಕಾ ಬಸ್ ಮುಟ್ಟಿತ್ತೆ ಶಾಪುರ್. ಶಾಪೂರುಗ್ ಬಂದ್ ಇಳಿದ ಅಲ್ಲಿ ತೋರಿಸ್ಬಿಟ್ ಪಾಸ್ವರ್ಡ್ ಅದರದ ರಮೇಶ್ ಕೊಡ್ಲಿಲಮ್ಮ ಹ್ಮ್.
ಅದೇಳು ಮತ್ ನೈಟ್ ಡ್ಯೂಟಿಗ್ ಅದು ಹೋಗ್ತಾರಲ್ಲ.
ಹ್ಮ್ ಹೋಗ್ಬೇಕ್ ಮಾಮ ಆಗಲ್ಲ ಅಂತಂದೆ. ಆಯ್ತಪ್ಪ ಸರಿ ಬಿಡು ಯಾರನ್ ತೊಗೊಂಡ್ ಹೊತೀನ್ ಗಾಡಿ ಗೀಡ ಅಂತ್ ಈಶ್ ಹೇಳನಮು ಅದುಕ್ಕ.
ಹ್ಮ್ ನಿನ್ ಫ್ರೆಂಡಿನ್ ಬರ್ತ್ಡೇ ಆದಣ್ಣ ಇವತ್ತು ನೀ ನೋಡಿದ್ ಆ ಕಡೆ ಹೋಗಿ
ನಮ್ ಫ್ರಂಡ್ ಇದ್ದೇ ನ ಬೆಂಗ್ಳೂರ್ನಾಗಿದಾನಲ್ಲ.
ಬೆಂಗ್ಳೂರಿಗ್ ಹೋಗಿಯಾರಣ್ಣ?
ಹ್ಮ್ ಅಲ್ಲಿ ಡ್ಯೂಟಿ ಅಲ್ಲಿ ಮಾಡಕೊಂತನವ.
ಹ್ಮ್ ಹ್ಮ್ ಯಾವಾಗ್ ಹೋದ್ರಣ್ಣ ಅಲ್ಲಿಗ್ ಗೊತ್ತೇ ಇಲ್ಲ.
ಆ ಹೋಗಿ ಒಂದ್ ವಾರ ಆಯ್ತಮ್ಮ. ಒಂದ್ ವಾರ ಎರ್ಡ್ ವಾರ ಹದಿನೈದು ದಿನ ಆಯ್ತ್ ಈಗ ಹದಿನೈದ್ ಇಪ್ಪತ್ತು ದಿನ ಆಕುಂತಿ.
ಡ್ಯೂಟಿಗ್ ಜಾಯಿನ್ ಆಗ್ಯಾರಣ್ಣ?
ಹೋಗ್ಯಾನ್ ಅಂತ ಒಂದ್ ವಾರ ತಗೊಂತಾನಂತ ನಾಡಿದ್ದ ಡ್ಯೂಟಿ ಅದೆ ನಾನ್ ಅವ್ನು ಹೋದ್ ಮೇಲ್ ನಾನ್ ಕೇಳ್ಬೇಕು. ಹ್ಮ್ ಡ್ಯೂಟಿಗ್ ಕೇಳಬೇಕು ಕೇಳಿ ನಾವ್ನೆಂಗಾರ ಮಾಡಿ ಮುಗಿಸ್ಬೇಕ್ ಅಲ್ಲಿ ಒಂದ್ ಇಪ್ಪತ್ ಸಾವಿರ ಮೂವತ್ ಸಾವರ ಕೊಡ್ತಂತ ಯಾರಂತ. ಹ್ಮ್ ಹೋಗ್ ಏ ಸಿ ಬೆಟ್ಟೆಗ್ ಹೇಳಿ ಬರಬೇಕ್ ನಾವುನ್ ಕೇಳ್ ಕ್ಯಂಡ್ ಏನೂಂತ್ ಕೇಳ್ ಕ್ಯಂಡ್ ನಾನು ಅಲ್ಲಿಗೆ ಜಾಯಿನ್ ಆಗ್ಬೇಕ್ ಡ್ಯೂಟಿಗೆ.
ಇಪ್ಪತ್ ಸಾವಿರ ಮೂವತ್ ಸಾವ್ರ ಅದೇನ ತಿಂಗಳಿಗೆ?
ಹ್ಮ್ ಇದು ಇದು ಇದು ಕಾಲೇಜ್ ನಮ್ದು ಇದು ಈಗ ನಿದ್ದೆ ಮಾಡ್ಲಿಲ್ಲ ಏನನ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಲ್ಲ ಅಂದ್ರ ಇಪ್ಪತ್ತೈದು ಸಾ ಹದಿನೈದು ಸಾವಿರ ಅಂತ ರಿಜಿಸ್ಟ್ರೇಷನ್ ಆದ್ರೆ ಇಪ್ಪತ್ತೈದು ತನ ಕೊಡ್ತನಂತ ಯಾರ್
ಹ್ಮ್
ಹ್ಮ್ ಹ್ಮ್ ಚಲೋದ್ ನಮ್ದ್ ಹಂಗ್ ಹಿಂಗ ಅದುಕ್ಕೆ ಹೆಂಗನ ಮಾಡಿ ಇದ್ ಮಾಡ್ಬೇಕೊಂತ ಮಾಡಿದಾರೆ.
ಹ್ಮ್ ನೋಡ್ರಣ ಜಾಯಿನ್ ಆಗ್ರಿ ನೀವು.
ಒಟ್ಟ ಜಾಯಿನ್ ಆಗಿ ಮತ್ ಏನೋ ಮಾಡಬೇಕಲ್ಲಮ್ಮ ಫ್ಯಾಮಿಲಿ ನೋಡ್ಕೋಬೇಕಲ್ಲ.
ಹ್ಮ್ ಅಣ್ಣ ನೋಡ್ಕೊಬೇಕ್ ಮತ್ತೆ. ಹ್ಮ್ ಏ ಊಟ ಇನ್ನ ಇಲ್ ನೋಡಣ್ಣ ಈವಾಗೆ ಟೀ ಎಲ್ ಕುಡಿದಿ.
ಓ ಟೀ
ಹೂಂ ಅಣ್ಣ ಇಷ್ಟು ಚಳಗ್ ಮತ್ತೆ ಹೋಗಿದ್ ಅಂದ್ರೆ ಅವ್ನ್ ಫಸ್ಟ್ ಬಿಸಿ ಚಾನೆ ಕೊಡ್ಬೇಕು.
ಹ್ಮ್ ಅದೇ ಕೊಡ್ಬೇಕು ಇವ್ರು ಬರೀ ಬಾಳೆಣ್ಣ ಕೊಟ್ರ ತಿನ್ನಾಕ.
ಯಾವ್ ಮನೆಗಿದೆ ಅಣ್ಣ?
ಎಲ್ಲೇ ಆಕ್ಕರ್ ನಮ್ಮಕ್ಕನೆ.
ನೀವು ಅಮ್ಮಾಪುರಿಗೆ ಹೋಗಿದ್ದೆ? ಹ್ಮ್ ಕಾಡಂಗೇರಿಗೆ ಬಂದಿದೆ ಹ್ಮ್ ಈಕಡೆ ರಮೇಶ್ನ ಅವ್ರು ಮನಿ ಬಾಳ್ಸಿಗ್ತಾರ ಅಲ್ಲೇಯಾರೇನ್.
ಹಾ ಇಲ್ಲ ರಮೆಶ ಮನೆ ನೀ ಇದ್ದ .
ಹಾಂ
ಹ್ಮ . ಹ್ಮ್ ನೈಟ್ ಇಲ್ಲೆ ನೈಟ್ ಇದ್ದ ಬೆಳಿಗ್ಗೆ ಏಳೂವರ್ಗಿ ಹಂಗ್ ಬಿಡ್ತಿನಿ ಎಂಟ್ಗಂಟಿಗಿರ್ತಿನಿ ಊರಾಗ. ಶಾಪೂರ್ಕ ಎಂಟಕ್ಕ ಡ್ಯೂಟಿ ಹೋದ್ ಹೋಬೋದಮ್ಮ್ ಹೋದರ.
ನಮಸ್ತೆ ಅಣ್ಣಾ ಹ್ ಹ್ಹ ಹ್ಹ್ ಎಂಟಗಂಟೆ ಟೆಇಂದ ಮದ್ಯಾನ ಎರಡ ಗಂಟೆನ.
ಹ್ಮ್ ಮಧ್ಯಾನಟತನ ಡ್ಯೂಟಿ ಆದ ಎರಡು ಗಂಟಲಿಂದ ಬಸ್ ಸೀದಹಾಸಿನಂದ್ರ ನಾಳೆ ಎಂ ಹ್ಹ ಹ್ಹ್.
ಹ್ಹ ಹ್ಹ ಹ್ಹ ಡ್ಯೂಟಿ ಬಿಡಕೂ ಆಗಲ್ಲ ಆ ಕಡೆ ಈ ಕಡೆ ಹೋಗಕೂ ಆಗಲ್ಲ. ಡ್ಯೂಟಿ ಬಿಡಕು ಆಗಲ್ಲ ಆ ಕಡೆ ಈ ಕಡೆ ಹೋಗಕ್ಕು ಆಗಲ್ಲ ಅಣ್ಣಾ.
ಹ್ಮ್ ಅದೇ ಎಲ್ಲ ಕಡೆ ಮಾಡ್ಕೊ ಮತ್ ಏನ್ ಮಾಡತಿ ಬುಟ್ಟ ನಡೆಲ್ಲ. ಈ ಕಡೆ ಮನೆಯರು ನೋಡ್ಬೇಕು ಈ ಕಡೆ ಡ್ಯೂಟಿ ನೋಡ್ಬೇಕು. ಹ್ಮ್ ಗನಮಕ್ಳ ಪಡಸಮ.
ಯಾ ಹೆಣ್ಮಳ್ಳಕ್ಕದು
ಗನ ತೆಲಿಬ್ಯಾನಿ.
ಹ್ಮ ನಿಮ್ದ್ ಹೆಂಗ ಇರ್ತದ ನಮ್ದುನು ಹಂಗೆ ಆದಾ ಅಣ್ಣಾ.
ಸುಮ್ ದುಡುದನ ಹಾಕ್ತಿರ್ತಿ ಹೇಳಿಲ್ಲ ಸತ್ತೋತ್ತಿನೋ ಇಲ್ಲಿ. ಆ ಕಡೆದ ಮಾಡು ಇದು ಮಾಡು ಮನೇದ್ ಮಾಡು ಅವ್ರ ಹೊರಗಿಂದ್ ಮಾಡು ಮಂದಿದ ಕೇಳ ಆ ಮಂದಿದ ಕೇಳ್
ಹೆಣ್ಮಕ್ಳು ಒಂದ್ ಹೊತ್ತುಕ್ ಊಟ ಕುಂತಿಂದ್ರ ನಡೀತದ ಅಣ್ಣ ಗಣಮಕ್ಳ ಕುಂತಿಂದ್ರ ನಡಿಯಲ್ಲ.
ಹ್ಮ್ ಹ್ಮ್ ನಡ್ಯಲ್ಲ ಕಾಲ್ ಮರೇಟ ಹ್ಹ ಹ್ಹ ಹ್ಹ.
ಹ್ಮ್ ಹ್ಹ್ ಹ್ಹ್ ಹ್ಹ್
ಆದಂದ್ರ ಧರ್ಮದಹೇಟಿದ್ದಂಗ ನಮ್ಗದ.
ಹ್ಮ್ ಮೊನ್ನೆ ಊರಿಗೆ ಹೋಗಿದ್ದೆ ಅಣ್ಣ.
ನಮ್ಮೂರಿಗ್ಯಾ.
ಹ್ಮ್ ನಿಮ್ ಊರಿಗೆ ಹೋಗಿದ್ದೆ. ಈ ಕಡೆ ನಿಮ್ ಮನಿ ಕಡೆ ಹೋಗ್ಬೇಕಂದ್ವಿ ಲೇಟ್ ಆಗಿತ್ತು ಮಳೆ ಅದು ಬರಕತ್ತಿದ್ವ ಹಂಗೆ ಬಂದ್ ಬಿಟ್ಟಿವ್ ನೋಡ.
ಅದ ಹೋಗೇಣಂತವ ಅಲ್ತನ ಹೋಗ್ಕೇಶಿಂದ ಮನಿಗ್ ಹೋಗಿಲ್ಲಂತ ಎಂತ ದನಕಾಯವದನವ ಎತರ್ಲೆ ಹೋಡಿಬೇಕ್ ಅವ್ನಿಗೆ.
ಇವ್ರಮ್ಮ ಇಲ್ಲ ಚಂದ್ರು ನಾ ಹೋಗಿದ್ವಿ.
ರಮೇಶನು ಬಂದಾನಂತ ಮನ್ನೆ ಅವ್ನೆ ಹೇಳಿದ ಬಾಯ್ಬಿಟ್ಟು.
ಹಾಂ ಅದು ಅದು ಫಸ್ಟ್ ಅವಾಗಣ್ಣ ಅದು. ಫಸ್ಟ್ ಗೆ ಹೋದಾಗ ಈ ಮೂವರು ಹೋಗಿದ್ವಿ ಮೊನ್ನೆ ಹೋದಾಗ ಇಬ್ರೇ ಹೋಗಿದ್ವಿ.
ಕರ್ನಾ.
ಹ್ಮ್ ಬಿಟ್ಟು ಬರಕ್ ಹೋಗಿದ್ದೀವಿ ಅಣ್ಣ.
ಹ್ಮ್ ಅವಾಗೆ.
ಹ್ಮ್ ಹೇಳಿದ ಅಣ್ಣ ಹೋಗಂಬಾ ಅಂತಂದಿವಿ ಮಳೆ ಅದು ಬರಕತ್ತಿತ್ತು ಸುಮ್ ಬಂದುಬಿಟ್ಟಿವಿ. ಮೊನ್ನೆ ಮತ್ತೆ ಡಿಸ್ಚಾರ್ಜ್ ಮಾಡ್ ಹ್ಮ್. ಹ್ಮ್ ಮತ್ತೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಬಿಟ್ಟು ಬಂದೀವಿ. ಹಾಂ ಮೊನ್ನೆ ಒಂದ್ಸರಿ ಹೋಗಿದ್ವಿ ಮತ್ತೆ. ಇಲ್ಲ ಇದು ಡಿ ಮತ್ತೆ ಬಿಟ್ಟ ಬರಕ ನಾನು ಚಂದ್ರ ಇಬ್ರೆ ಹೋಗಿದ್ವಿ ತೋರಸ್ಕೊಂಬರಾಕ ಕೆನು ಮೂವರು ಹೋಗಿದ್ವಿ. ಹ್ಮ್ ಅಂದ್ರೆ ಮೊನ್ನೆ ಶನಿವಾರ ದಿನ ಡಿಸ್ಚಾರ್ಜ್ ಶನಿವಾರ ಡಿಸ್ಚಾರ್ಜ್ ಇವತ್ಗಿ ಎರಡ ದಿನಾ ಆಯಿತಾ ನೋಡಣ್ಣಾ ಬಿಟ್ಟು ಬಂದ ಊರಿಗೆ.
ಹೌದಾ ಮತ್ತ ಮನೆಗ್ ಹೋಗಿಬರಮ್ಮ ಅಲ್ಲಿತನ ಹೋಗಿದ್ದೆ ಮನ್ಯಾಗ ಅಮ್ಮ ಇದ್ಲಲ್ಲಾ
ಹ ಅದೇ ಅಣ್ಣ ಮತ್ತೆ ಸಂಜೆ ಆಗಿತ್ತು ಗೊತ್ತಾ ಅದಕ್ಕೆ
ಹೌದಾ ರೆಡಿಯಾಗಿ ಬರಬೇಕು ಹೆಂಗ್ ಹೋಗಿದೀ?
ಹ್ಮ್ ಕಾರ್ ಬಾಡಿಗೆ ತಗೊಂಡ ಹೋಗಿದ್ನಿ.
ಹ ಅವ್ರ ಬಿಟ್ಟ ಬಿಡ್ಬೇಕು ಹೋಗಅಂತ ಹೇಳ್ಬಕು ನೀ ಬಸ್ಸಿಗಿ ಬರಬೇಕು ನಾಳಿಗೆ.
ಈಯ ಮತ್ತ ಒಬ್ಬತ್ ಆಗ್ತಾರಂತ ಹೇಳಿ ಮತ್ತೆ ನಾ ಇಲ್ಲೇ ಬಿಡಂದ್ರೆ ಬಿಡ್ಲಿಲ್ಲ ಏನಿಲ್ಲ ಮತ್ತೆ ಸೀದಾ ಹೋದ್ರಾದ್ರು ಕೂಡಾ ಕೂಡ ಮತ್ತೆ ಬಂದೇ.
ಹೂ ಹೌದಾ
ಹ್ಮ ಅಣ್ಣ ಎ ಎಲ್ಲಿ ಅಣ್ಣ ಇರಾಕ್ ಕಂಫರ್ಟ್ ಅನ್ಸಲ್ಲಾ ಇರಾಕ್ ನಮಗೆ.
ಹಂಗೆ ಆತದ ಯಾರನ್ನಾಗಲಿ. ಹೇಳ ಇವತ್ ನಾವ್ ಇರ ಇಲ್ಲಿ ಇಲ್ಲಿರಕ್ ಮ ನಮಗೂ ಇಲ್ಲಿ ಇರಕ್ ಮನಸ್ಸಿಲ್ಲ ನೋಡ ಇವತ್ತ ಸುಮ್ಮ ಬಂದನೆಂತ ಇದ್ದಂಗ.
ಅಷ್ಟೇ ಅಣ್ಣ ಯಾರ್ ಎಲ್ಲಿರುತ್ತಾರೊ ಅಲ್ಲಿದ್ರೆನೆ ಚಲೋ ಬೇರೆ ಕಡೆ ಇದ್ರೆ ಹ ಕಂಫರ್ಟ್ ಆಗಲ್ಲ ಏನಿಲ್ಲ ಅವ್ರಿಗೆ ಹೇಳೋದನ್ನ ಆಗಲ್ಲ ಏನಿಲ್ಲಾ ಸುಮ್ಮ ಇದ್ದ ಬಿಡಬೇಕು ಮತ್ತೆ.
ಇಲ್ಲ ನ ನಮ್ಮ ಮನಿ ನಮ್ಮ ಶಾಪುರ್ ಇವುಯಾಡ್ ಎಲ್ಲಿದ್ದರೂ ನಡೀತದ ನನಗ
ಹ್ಮ್.
ವಟ್ಟ ಅವ ಯಾಡ್ ಆ ಊರ್ ಎಲ್ಲಿದ್ರ ನಡಿಯತ್ತ.
ಹ್ಮ್ ಮತ್ತ ಏನಾರ ಪ್ರಾಬ್ಲಮ್ ಏನಾರ ಆಯ್ತ ಅಂದ್ರು ಇವ್ರಿಗೆ ಹೇಳ್ಬೇಕಾಗತ್ತ ಚಂತನ ಹೇಳ್ತಾನೆ ಅತಗೆ ಹೇಳ್ಬೇಕಾಗತ್ತ. ಮತ್ತೆ ಎಷ್ಟಂತ ನೋಡ್ಕಣಂಗನ ಆಗತ್ತ
ಅದನ್ನ ಕರಿಯಲ್ಲಮ್ಮ ನಿನ್ ಮಾತನ್ ಕರೆಟ್ಟ ಅದ.
ಹ್ಮ್. ಅಲ್ಲಿ ಇದ್ದೋರಿಗೆ ರೂಢಿ ನೋಡೋಣ ರೂಢಿ ಮಾಡ್ಕೋಬೇಕಂತೀವಿ ರೂಢಿ ಆಗಲ್ಲ ಆಗ್ಯದ್ ಇರಕಲ್ಲ ಏನ್
ಚನ್ನಗಲ್ಲ ಒಂದ್ಸಲ ಒಂದಿನ ಇದ್ದ ಗೊತ್ತಾಗಿ ಬಿಡುತ್ತದ ನಮ್ಮ
ಹ್ಮ ಯಾ ಗಣ ರೂಡಿ ಮಾಡ್ಕೋಬೇಕು ಒಂದ ದಿನದಾಗ ಆಗಲ್ಲ ಅದು
ಹ್ಮ್ ಒಂದ ದಿನದ ಆಗಲ್ಲ ಆಯ್ತ ಈಗ ಬರ್ತಾರ ಎರಡ್ ಮುರ್ಸಾರಿ ಬಂದೋಗ್ ಊರಿ ಆಯ್ತ್ ರೂಡಿ ಆದಂಗೆ ಈಗೇನು.
ಹ ಅಂದ್ರೆ ಎಲ್ಲಿ ಇಲ್ಲ ಒಂದ್ ತಾಸ ಎರಡ್ ತಾಸ್ಕಿಂತ ಜಾಸ್ತಿ ಇಲ್ಲ ಹಿಂಗ ಹೋಗದೆ ಹಿಂಗ ಬರೋದೇ ಮಾಡಿದಿ.
ಇನ್ನೊಂದ್ ಜಾತ್ರೆಗಿ ನೆಸ್ಟ್ ಚಟ್ಟೆಮ್ಮಾ ಜಾತ್ರಿಗಿ ಬರಕಂತೆಂತ ಮತ್ಯ ಸೇರಿ ಈ ಸದ್ಲಿಗಿ ಮನೆಗೆ ಮೂವರು ಏಳಕೆ ಕರಕೊಂಡ ಹೊತಿನಿ ಅಂದಾವ ವಟ್ಟ ಒಂದಿನ ಇರ್ತಾಳ ಅಂತೆಳಿ ಕರಕೊಂಡ ಹೊತ್ತಿನಿ ಆಯ್ತಾ. ನೀ ಇಲ್ಲಾಂದ್ರೆ ನೀ ಇರ್ಲಕ್ಕಂದ್ರ ನಾ ಹೇಳತೇನಿ ಆವಾಗೆಲ್ಲ
ಹ್ ನಮ್ಮ ಮನೆಗ್ ಹೇಳಿ ಕರ್ಕೊಂಡ ಹೋಗ್ರು ಬರಕಿನಿನಣ್ಣ ನಂಗ ನನ್ನಿಂದ ಏನಿಲ್ಲಾ ಮತ್ತೆ ಇವ ಹಿಂಗ ಹೋಗಿ ಹಿಂಗ ಬರಂಗಿದ್ರ ಅಷ್ಟೇ ಮತ್ತೆ ಯಾರ ಹೇಳಿದ್ರರು ಕೇಳಲ್ಲ ಬಂದ್ ಬಿಡ್ತೇನಿ.
ಇಲ್ಲ ಇಲ್ಲ ಒಂದ್ ದಿನ ಇಟ್ಕಂದು ಮರದ್ದಿನ್ ರಾತ್ರಿ ಸನೆದ ಅಂದ್ರ ಸಂಜೆ ಐದಿರ್ತಾನ ಸ್ವಲ್ ಕಳಸ್ತೀವಿ. ಅಲ್ಲಿತೇನ ಇರಬಕ್ ನೀನ್ ಹೇಳ್ತೇನ ನಾ ಹೇಳಿ ಬರ್ತೀನಿ ಯಾರ ನಿಮ್ ಮಾವರಿಗ ಅಂದ್ರ ಹೇಳಿ ಬರ್ತೇನ ನಾನ
ಅಷ್ಟೊತ್ತಟ್ಟಿಗೆ ನನ್ನ ಮದ್ವಿ ಆಗಿ ಗಂಡ ಬಂದಿರ್
ಆಯ ಮದ್ವಿ ಆದ್ರೂನು
ಹ್ಮ್.
ಅವ್ ನಿಮ್ ಯಜಮಾನ್ರುಗಳಿಗೆ ಸಿಕ್ಕಿಂಗ್ರೀ ನಮ್ ತಂಗಿನ್ ಕರ್ಕೊಂಡ್ ಹೋತೀವಿ ಹಂಗ ಮಾಡ್ಬಾಡ್ರಿ
ನೀವೇನಾ ನಮ್ಮ ಯಜಮಾನ್ರಿಗೆ ಕರ್ಕೊಂಡ ಬರ್ತೀವ ಅಂತ
ಹಾ ಅವ್ರನ್ ಕರ್ಕೊ ಆಯ್ತು ಚೊಲೋ ಆಯ್ತು ಮತ್ತೆ ನಮ್ಮನು ಓಬ್ರು ಮತ್ತೆ ಮತ್ತ ಒಬ್ಬರು ಫ್ರೆಂಡ್ ಆದ್ರೆ
ಹ್ಮ್ ಕರ್ಕೊ ಬರ್ತೀನ ಆಯ್
ಹ್ಮ್ ನಡತ್ ನಡ ಕರ್ಕೊ ಆಯತ್ ಒಂದ ಎಡ ನಲ್ಲಿರರಾಮ ಯಜಮನ್ರ ನೀವ್ ಇಬ್ರು.
ಹ್ಮ್ ಆಯಕ್ ತಗೋಣ ದಿನ ಹೊಲ್ದಕ್ ಹೋಗಿ ಕೆಲ್ಸ ಮಾಡಿ ಬರ್ತು ಅಣ್ಣಾ.
ಹ್ಮ್ ಹೊಲ್ಲ ಕೆಲ್ಸ ಮಾಡೋದು ಆಗಲ್ಲ ನಿನ್ನ ಕೈಲಿ
ಹ್ಮ್.
ಅದು ಬಾಳ ಕಷ್ಟದ ಕೆಲಸ ಅವ ಎಲ್ಲ ಆಗಲ್ಲ ಸುಮ್ಮ್ನೆವು.
ಯಾನ್ ಕಷ್ಟದ ಕೆಲ್ಸ ಇಲ್ವಣ.
ಏ್ ಹಂಗೆ ಅನ್ಸ್ತಮ್ಮ ಒಂದ್ ಸಾಲ ತೆಗಬೋದು ಎರಡ್ ಸಾಲ ತೆಗಬಹದು ಮೂರಿನ ಸಾಲಕ್ ಮನ್ಷ್ಯಾಗ ಅಲ್ಲೊಳ ಕಲೋಳ ನಮ್ಮಂತ್ರಿಗ ಮನಲ್ಲ ನಮ್ಮ ಕೈಲಿ ಆಗಲ್ಲಗ ಹಂಗಾಗಿ ನ ಪೂರ ಮುಗಗ್ಲ ನಾನು.
ಏ ಆಗಲ್ಲಮ್ಮ ಹಂಗೆ ಅನಸ್ತದ ಕಷ್ಟದ ಕೆಲ್ಸ ಅವು
ಹೆಂಗ ಅದ ಅಣ್ಣಾ ಗೊತ್ತಿಲ್ಲ.
ಹ್ಮ್ ಸರಿ ತೋಮ್ಮ ಅಸ್ತನ ಈಗ.
ಹಾ ಅಣ್ಣಾ ಸರ್.